ಅಲ
ಹ
ಈ ರೋಜ್ ಅವರೇ ನಮಸ್ತೆ
ಹಾ ನಮಸ್ತೆ ಕುುವೇರ್ ಅವ್ರೇ
ಟಿಫನ್ ಮಾಡಿದ್ರಾ
ಹಾ ದರ್ಶನ ಅವ್ರೇ ಮಾಡ್ದ
ಅಲ್ಲ ಇವ್ರದೇವ್ರ
ಹಾ ಹೇಳಿ
ಈ ಈ ಮುಖದ್ಮೇಲೆಲ್ಲ ಗುಳ್ಳಿ ಆಗ್ತವಲ್ಲ ಯಾಕ ಆಗ್ತವೆ
ಅಂದ್ರೆ ಡ್ಯಾನ್ ಫ್ ಇಂದ ಕೆಲೊ ಟೈಮ್ ಆಗುತ್ತೆ
ಹಾ
ಮತ್ತೆ ಕೆಲವೊಂದು ಟೈಮ್ ಇದು ಎನ್ವೈರನ್ಮೆಂಟ್ ಇದ ಇರುತ್ತಲ್ಲ ಒಂದ್ ಸ್ವಲ್ಪ ಧೋಳ ಇಲ್ಲ ಎಲ್ಲ ಮುಖದ ಮೇಲೆ ಕುೂತ್ಕೊಂಡಾಗ ಅವಾಗ ಆಗುತ್ತೆ
ಓ ಧೂಳ ಕುಂತ್ರೆೆ
ಹದುೆ
ಹಾ ಹಾ
ಇನ್ನ ಕೆಲವೊಂದು್ ಟೈಮು ಏನ ಅಂತಾರಲ್ಲಪ್ಪಾ ಕೆಲೊ ಟೈಮ್ ಟ್ಯಾಬ್ಲೆಟ್ಸ್ ಅಂತಲ್ಲ ಬೇರೆ ರಿಯಾಕ್ಷನ್ ಎಲ್ಲಾ ಕೊಟ್ಟ ಒಂದ್ ಸ್ವಲ್ಪ
ಹಾ ಹೌದಾ ಮತ್ತೆ ಈ ಕಣ್ಣಿನ ಹತ್ರ ಕಣ್ಣಿ ಕೆಳಗಡೆ ಫುಲ್ ಕಪ್ಪಗ ಆಗುತ್ತಲ್ಲ ಅದೇ ಆವಾಗಾಗುತ್ತೆ
ಅದು ನೀನ್ ಮಧ್ಯಾಹ್ನ ಬರ್ರೆ ನೀ ನಿದ್ದೆ ಮಾಡ್ದಾಗ ಬರ್ರಿ ಸ್ಲೀಪ್ ಅವರ್ಸ್ ಅಲ್ಲಿ ಸ್ಲೀಪಿಂಗ್ ಟೈಮ್ ಬಿಟ್ಟು ಇ ಬೇರೆ ಟೈಮ್ ಅಲ್ಲಿ ಎಲ್ಲ ಸ್ಲೀಪ್ ಮಾಡಿದ್ರೆ ಇದು ಡಾಗ ಸ್ವಲ್ಪಟೈ ಬರುತ್ತೆ
ಹೌದಾ ಮತ್ತೆ ನಿದ್ದೆ ಕಡಿಮೆ ಮಾಡಿದ್ರೆ ಆ ರೀತಿ ಆಗಲ್ವಾ
ಹಾ ನಿದ್ದೆ ಕಡಿಮೆ ಮಾಡಿದ್ರೆ ಆಗತ್ತೆ ಸ್ವಲ್ಪ್
ಜಾಸ್ತಿ ನಿದ್ದೆ ಮಾಡಿದ್ರು ಆಗುತ್ತೆ ನಿದ್ದೆ ಕಡಿಮೆ ಮಾಡಿದ್ರು ಆಗುತ್ತೆ
ಹಾ
ಓ ಹಿಂಗೈತೆನ್ ಇದಾ
ಹ ಹ
ಯಾಕ್ ನಿದ್ದೆ ಬರ್ತಿದ್ಯಾ
ನಾನ್ಗ್ ಏನೋ ಗೊತ್ತಿಲ್ಲಾಕಂಡ್ರೆ ಸ್ವಲ್ಪ ಊಟ ಮಾಡ್ಬಿಟ್ರೆ ಸಾಕು ಈ ಟೈಮ ಅಲ್ಲಿ ಬಾಳ ನಿದ್ದೆ ಬರುತ್ತೆ
ಹಾ ಅದೇ ಮನೆಲ್ಲಿ ಇದ್ದೀರಲ್ಲ
ಹಾ ಕೆಲ್ಸ ಇಲ್ಲ ಇವತ್ತು ಏ ನೋಡ್ಬೇಕು ಕೆಲ್ಸ ಇಲ್ಲ ಅಂತ ಹೇಳಿ ಸುಮ್ ಕುೂತ್ಕೊಳ್ಳಕ್ ಆಗಲ್ಲ ಇಲ್ಲಿ ಬಿಡಲ್ಲ ಯಾವ ಸೀದ ಹೊಲ ಹೊಲಕ್ ಕರ್ಕೊಂಡ್ ಹೋಗುದಾರ ನೋಡಿ ನನ್ನ ಫೋನ್ ಹಚ್ಚಿ
ಓ ಅಲ್ಲಿ ಹೋಗಿ ಎಲ್ ಕೆಲ್ಸ ಮಾಡ್ಬೇಕು
ಹಾ
ಏನ್ ಕೆಲ್ಸ ಇದೆ ಇನ್ನ
ಏನ ಇಲ್ಲ ಕಣ್ರಿ ಅದು ಒಂದ್ ಕಲಂಗಡಿ ಹಣ್ಣ ಇದ ಅಲ್ಲಾ
ಹ ಹಾ
ಕೆಲ್ಸ ಏನಿಲ್ಲ ಅಂದ್ರೆ ಅದ ಕಾಯಕಾದ್ರೂ ಹೋಗ್ಬೇಕು
ಕಾಯಕ್ಕಾದ್ರೆ ಹೋಗ್ಬೇಕಲ್ಲಾ ನೀವು ಏನ್ ಮಾಡಕ್ ಗೊತ್ತಾ ತ್ತು ನೀವ್ ಉಪ್ಪು ಹುಳಿ ಖಾರೆಲ್ಲ ತಗೊಂಡೆಲ್ಲಾ ಹೋಗ್ಬೇಕಾ
ಹಾ
ತಗೊಂಡು ಹೋಗಿ ಅದನ್ನ ಕೊಯ್ದ್ ಬಿಟ್ಟು ಕಲ್ಲಂಗಡಿ ಒಂದು ಕೊಯ್ಕೊಂಡು ತಿನ್ಕಂತ್ಕಂದು ಕುತ್ತ್ ಕೊಬೇಕು ಭಾರಿ ಚೆನ್ನಾಗಿ ಬೆಸ್ಲಲ್ಲಿ ಹಾ
ಅದೇ ಅದನ್ನೇ ಕೊಯ್ದಟ್ಟು ನನ್ ಅದನ್ ಕೊಯ್ದಿರೋ ಕತ್ತೆಯಿಂದ ನನಗೆ ಇಲ್ ಕೊಯ್ದಟ್ಟು ಬ ಬಿದಿರ್ ಗೊಂಬೆ ಇರುತ್ತಲ್ಲಾ ಹಂಗ್ ನೇತ್ ಹಾಕ್ಬಿಡ್ತಾನೆ ಅವನ್ನ
ಅ‌ ಯಾಕೆ
ಯಾಕಂದ್ರೆ ಏನ್ ಅಂತ ಹೇಳಿ ನಾನ್ ಯಾಕಂದ್ರೆ ಏನ್ ಗೊತ್ತೇನೆ
ಹ ಅಂದ್ರೆ ನೀವ್ ಸತ್ರೂ ಪರವಾಗಿಲ್ಲ ಕಲ್ಲಂಡಿ ಕಲ್ಲಂಗಡಿ ತಿನ್ಬಾರ್ದು ಚೆನ್ನಾಗಿರ್ಬೇಕು ಕಲ್ಲಂಗಡಿ ಹಣ್ಣು ಯಪ್ಪ ಏ ಏನ್ ನೋಡಕ್ ಬರಲ್ಲ ತಿಿಂದನ್ಬಿಟ್ಟ ಎಲ್ಲಾದ್ರೂ ಬಿಡ್ಬೇಕಷ್ಟೇ
ಸಿ ಸಿ ಟಿ ಕ್ಯಾಮರಾ ಹಾಕಿದಾರೋ ಮಾರಾಯ ಹೆಂಗ್ ನೋಡ್ಲಿಲ್ಲಂಗ ಇರ್ತಾರೆ ಹೇಳ್
ಸಿ ಸಿ ಟಿ ವಿ ಕ್ಯಾಮರಾ ಅಂತಂದ್ರೆ ನಿಮ್ ಕಂಟ್ರೋಲ್ಗ್ ತಗೊಂಡ್ ಬಿಡ್ಬೇಕ್ ಎಲ್ಲಾ ಕ್ಯಾಮರಾ
ಏ್ ಹೆಂಗ್ ಬರಲ್ಲಪ್ಪ ಮೂವರ್ ಮೂವರ್ ಫೋನಲ್ ಐತಿ ಟಿ ವಿ ಕ್ಯಾಮ್ರಾ
ಯಾರ್ ಮೂರ್ ಫೋನ್
ನಮ್ಮ್ ಅಪ್ಪನ್ ಮೊಬೈಲ್ ಅಲ್ಲಿ ನನ್ ಮೊಬಲ್ ಅಲ್ಲಿ ನಮ್ಮ್ ತಮ್ಮನ್ನು ಮೊಬೈಲ್ ಅಲ್ಲಿ ಮೂವರ್
ಅಲ್ಲಾ ಕ್ಯಾಮ್ರಾ ಇಡೀ ಹೊಲ ಪೂರ್ತಿ ಕವರ್ ಮಾಡುತ್ತಾ
ಕಾ ರೆ
ಹಾ ಅಲ
ಆ ಹೇಳಿ
ಆ ಕ್ಯಾಮ್ರಾ ಇದಾವಲ್ಲ ಇಡೀ ಹೊಲ ಪೂರ್ತಿ ಕವರ್ ಆಗೂತ್ತ ಅದು
ಹಾ ಪೂರ್ತಿ ಕವರ್ ಆಗು್ತ್ತೆ ಇವ್ರೇಜ್ ಇಲ್ಲ ನಮ್ ಹೊಲದ್ ದಾಟಿ ಬೇರೆ ಹೊಲಕ್ಕೂ ಹೋಗತ್ತೆ
ವಾ
ಅಷ್ಟು ಕ್ಲಿಯರಿಟಿ ಇದೆ ಬೇಕಾರ್ ನಾನ್ ನಿಮ್ಗೆ ಸ್ಕ್ರೀನ್ ಶಾಟ್ ಹೊಡ್ದ್ ಕಳಿ್ಸ್ತೀನಿ ನೋಡಿ ನಿಮಗೆ
ಅಲ್ಲ ಯುವರಾಜ್ ಅವ್ರೆ ಈಗ ನಾನು ಬಂದಿದ್ದೀನಿ ಅಂತ ಅನ್ಕಳಿ
ಹ್ಮ
ಬಂದು ಮುರಿತಿದ್ದೀನಿ ನಿಮಗ್ ಹೆಂಗ್ ಗೊತ್ತಾಗುತ್ತ್ ನಾನ್ ಮುರಿತಿದ್ದೀನಿ ಅಂತ
ಇವಾಗ ಯಾರಾದ್ರರು ಒಬ್ರು ನಮ ಹೊಲದ ಪಕ್ಕದಲ್ಲಿ ಬಂದ್ರೆ
ಹಾ ಅಲಾರಾಮ ಕೂಗುತ್ತಾ ನಿಮ್ಗೆ
ಹಾ ಸ್ಕ್ಯಾನಿಂಗ್ ಮಾಡ್ಕೊಂತು ಅಲಾರಾಮ ಅಲಾರಾಮ್ ಕೂ್ಬ ಬಿಡತ್ತೆ
ಹಾ ಹಾ
ಅದು ಒಂದೇ ಪಾಯಿಂಟ್ ಆಯ್ತಾ
ಹಾ
ಅದು ಸ್ಕ್ಯಾನಿಂಗ್ ಮಾಡಿರೋದ ಇರುತ್ತಲ್ಲಾ
ಹಾ ಫೋಟೋ
ಅದ ನನಗೆ ಇದು ಬರುತ್ತೆ ನೋಟಿಫಿಕೇಶನ್ ಬರುತ್ತೆ
ಏನ್ ಸ್ಕ್ಯಾನ್ ಫೋಟೋ ಕಳಸುತ್ತಾ ಅದು
ಹಾ ಫೋಟೋ ಕಳ್ಸುತ್ತೆ ಈ ತರ ಬಂದಿದಾರ ನೋಡು
ಹಾ ಹಾ ಹಾ
ಸ್ಕ್ಯಾನಿಂಗ್ ಮಾಡಿ ಕೊಂಡಿದ್ದೀನಿ ನೀವು ಕಳ್ಸಿದೀಿ ನೋಡ್ ಅಂತ್ ಹೇಳಿ ಕಳ್ಸ್ ಕಳ್ಸು್ತ್ತೆ ಮೆಸೇಜ್
ಅಷ್ಟೊಂದೆಲ್ಲ ಅಪ್ಡೇಟ್ ಇರುತ್ತೆನ್ ಕ್ಯಾಮ್ರಾ
ಹಞ ಕೊಟ್ರ
ವಾ ಬಾ ವಾ ಈ ಕಕ್ಕ ಅಲ್ಲ ಅವರು ಈಗ ಅದು ಗೊತ್ತಿರರಿದ್ರೆ ಎಷ್ಟು
ಹದಿನನೈದು ಸಾವಿರದ್ದು
ಒಂದ್ ಕಾಮ್ರ ಹದಿನೈದು ಸಾವಿರ
ಹ್ಮ್
ಹಬಾ ಬಾ ಬಾಬಾಬ ಅಲ್ಲ ಯವರಾಜ್ ಅವ್ರೆ
ಹಾ
ಈಗ ನಮ್ಮ ಹತ್ರರ ಯಾರ ಗೊತ್ತಿಲ್ಲಲ್ದ ಯ್ರು ಬಂದು ಮುರ್ಕೊಂಡ್ ಬೇಗ ಓಡೋಗ್ ಬಿಡ್ತತಿವಿ ಅವಾಗ ನಗೆ
ಹ್ಮ ಸ್ಕ್ಯಾನಿಂಗ್ ಮಾಡ್ಕೊಂಡು ಇಡ್ಕೊಂಡ್ ಇರುತ್ತಲ್ಲ ನ ಗೊತ್ತ
ಅಲ್ಲ ನೀ್ ಸ್ಕ್ಯಾನಿಂಗ್ ಅಲ್ಲ ನೀವು ಸ್ಕ್ಯಾನಿಂಗ್ ಮಾಡ್ಕೊಂಡ್ ನಾನನ್ ಫೇಸ್ ಎಲ್ಲ ಕವರ್ ಮಾಡ್ಕೊಂಡು ಹೋಗಿರ್ತೀನಿ ನೀವು ಸ್ಕ್ಯಾನಿಂಗ್ ಮಾಡಿದ್ರೆ ನನ್ ಫೇಸ್ ಗೊತ್ತಾಗಲ್ಲ ನನ್ ಗೊತ್ತಾದ್ೂ ಇವ್ನ್ ಯಾರ ಬೇರೆ ಊರದನಂತ ಅನ್ಕೊಂಡ್ ಅ ಸುಮ್ನೆ ಆಾಕ್ತೀರಾ ನಾನ್ ಮುರ್ಕೊಂಡ್ ಹೋಗ್ಬಿಡ್ತೀನಿ ಅದರ ಮಾಡ್ತೀರಿ ನೀವು
ಅಂದ್ರ ಬೇರೆವರವರು ಯಾರಾರಾಗಿದ್ರೆ ಅದ ಏನು ಮಾಡಕ್ ಆಗಲ್ಲ ಇವಾಗ ನಮ್ಮ್ ಅಕ್ಕ ಪಕ್ಕದ ಊರಲ್ಲಿ ಎಲ್ಲಾ ಆಗ್ಬೇಕು ಮಣ್ಣಲ್ಲಿ ಅದು ಹಾಕ್ಬೇಕು ಹೊಲದವ್ರು ಯಾರಾದ್ರರು ಇದ್ರು ಕೂಡ ಏನುೂ ಮಾಡೋಕ್ಕ ಆಗಲ್ಲ ಆದ್ರೆ ಇವಾಗ ನೋಟಿಫಿಕೇಶನ್ ಬಂದಿರತ್ ಅನ್ಕೊಳ್ಳಿ
ಹಾ ಹಾ
ಹಾ ನೀವ ಕೀಳೋ ಕೀತ್ಕೊಂಡು ನೋಟಿಫಿಕೇಶನ್ ನಮಗ್ ಸಡನ್ ಆಗಿ ಬಂದ್ರೆ ನಾವು ಗಾಡಿ ಹಾಕೊಂಡು ಬರ್ಬೋದು ಹ ಬೇಗ ಹೋಗ ಸಿಕ್ಕಿದ್ರು ಸಿಗ್ಬಹದು ಅಷ್ಟೇ
ಅಲ್ಲಾ ಈಗ ನೀವು ಹೋಗ್ತಿರಲ್ಲಾ ಈಗ ನಿಮಗ ನೋಟಿಫಿಕೇಶನ್ ಬರುತ್ತಲ್ಲಾ
ಹಾ
ಅದಕ್ ಡಾಟಾ ಆನ್ ಇರ್ಬೇಕಾ ಆಫ್ ಇರ್ಬೇಕಾ
ಆನ್ಲೈರ್ ಇರಬೇಕ ಡಾಟಾ
ಡಾಟಾ ಆನ್ ಅಲ್ಲೇ ಇರ್ಬೇಕು
ಹಾ
ಓ ಅಂದ್ರೆ ಡ್ಯಾಡ ತುಂಬಾ ಹೋಗುತ್ತೆ ಹಂಗಾರ ನಿಮ್ದು
ಏ ಇಲ್ಲಲ್ಲ ಹೋಗಲ್ಲ
ಕಡಿಮೆ ಹೋಗುತ್ತಾ
ಹಾ ಕಡಿಮೆ ಇದ್ರೆ ಕಡಿಮೆನೂ ಅಲ್ಲ ಜಾಸ್ತಿ ಇದ್ರೆ ಜಾಸ್ತಿನೋ ಅಲ್ಲ ನಾರ್ಮಲ್ ಆಗಿ ನಾವ್ ಎಷ್ಟು ಇನ್ಸ್ಟಾಗ್ರಾಮ್ ಫೋನ್ ಮಾಡ್ತವಿ ನೋ ಪೂರ್ ದ ಇಸ್ಟಾಗ್ರಾಮ್ ಅ ಕ ಕುತ್ಕೊಂಡಿರ್ತೀವಿ ನೋಡು ಹ್ಮ್ ಅದ್ರಷ್ಟೇ ಇರುತ್ತೆ ಅಷ್ಟೆ ಹ್ಮ್
ಅಲ್ಲ ನಿಮ್ದ ಹೊಲ್ದಲ್ಲಿ ಇಷ್ಟು ಕಲ್ಲಗಡೆ ಹಾಕಿರ್ಲಿಲ್ಲ ಈ ಇದುವವರೆಗೂ ತಿದಿರ್ಲಿ ಅಲ್ಲಿ
ಏನ ಆಾಗೈತ್ಂದ್ರೆ ಏ ಇನ್ನ ಸ್ಟಾರ್ಟ್ ಇವಾಗ ಆಗಿದ ಕಣವಾ
ಏನ್ ಸ್ಟಾರ್ಟ್ ಆಗ ಇವಾಗ ಸ್ಟಾರ್ಟ್ ಆಗಿದ್ದಿದೆ ಸೀಸನಾ
ಸ್ಟಾರ್ಟ್ ಆಗಿದೆ ಅಲ್ಲಾ ಸೈಜಿಗೆ ಇವಾಗ ಸ್ಟಾರ್ಟ್ ಆಗಿದೆ ಅಂದೆ
ಓ ಹಂಗಾರ ನಿಮಗ್ ತಿನ್ನಕ್ ಬಿಡಲ್ಲ ಅದು ಮುರಿಯವರ್ಗು ಹಾ ಅಲ್ಲ ಇರತ್ತವ್ರೆ
ಹ್ಮ
ಹಂಗ್ರ ಅದು ನೀವು ಮುರಿದ ಮಾರದ್ರ ಕೂಡ ನೀಮ ತಿನ್ನಕ್ ಬಿಡಲ್ಲ ನೀವ ಒಪರು
ಏ ಹಂಗೇನಿಲ್ಲ ಒಂದ್ ಟೈಮ್ ಅಲ್ಲಿ ಇ ಫಸ್ಟ್ ಎಷ್ಟು ಎಂಟನೇ ಕ್ಲಾಸ್ ಅಲ್ಲಾ ಒಂದ ಎಷ್ಟಂತೆ ಒಂದ್ ನಾಲ್ಕು ಇಲ್ಲ ಐದ್ ಇರ್ಬೇಕು
ಹಾ
ಹಾ ಐದನೇ ಕ್ಲಾಸ್ ಅಲ್ಲಿ ಎಷ್ಟ ಇರ್ಬೇಕು ಅವಾಗ ಒಂದ್ಸಲಿ ಹಾಕಿದ್ರು ಕಲ್ಲಂಗಡಿ ಹಣ್ಣು
ಹಾ ಹಾ
ಅವಾಗ ನಮ್ ಕಿತಾಪತಿ ಹೆಂಗಿತ್ ಗೊತ್ತಾ
ಹಾ
ಇದು ನೇರಳು ಇರತ್ತಲ್ಲ ನೇರಳ ಸೈಡ್
ಏನ್ ಎರಡು ಸೈಡ್
ಆದ್ರೆ ಮರ ಇದೆಯಲ್ಲಪ್ಪಾ ಮರದು ನೇರಳೆ ಇರೋದು ಇದೆಯಲ್ಲ ಹ ಅದ್ರ ಕೆಳ ಕಡೆನೆ ಒಂದ್ ಎರಡ್ ಮೂರ್ ದೊಡ್ಡ ದೊಡ್ಡ ಇದ್ದು
ಹಾ ಹಾ ಕಲ್ಲಂಗಡಿ
ಹಾ ಒಂದೊಂದಲ್ಲ ಜಾಸ್ತಿನೇ ಇದು ಅವಾಗ ನಾವೇನ್ ಮಾಡ್ತಿದ್ದು ಗೊತ್ತಾ ಇದು ಸ್ಕೂಟರ್ ಇರುತ್ತಲ್ಲ
ಹಾ ಸ್ಕೂಟರು
ಹಾ ಸ್ಕೂಟ್ರಿಂದ ಒಂದು ಬಾಕ್ಸ್ ಟೈಪ್ ಮಾಡ್ಕೊಂಡು
ಹಾ
ಅದನ್ನ ಕಿತ್ಕೊಂಡು
ಹ ಹ
ಅದ್ರ ಒಳಗಿರೋದೆಲ್ಲ ತಿಂದ್ಬಿಟ್ಟು ಅದು ಹೆಂಗಿತ್ತ ಅಲ್ಲ ಹಂಗ್ ಮುಚ್ಚಾಕ್ಬಿಡ್ತಿದ್ವಿ.
ಯವಪ್ಪ ಏನ್ ಕ್ರಿಮ್ನಲ್ ಇದ್ದೀರಾ ನೀವು
ಹಾ ಅದಕ್ಕೆನೆ ಸಿ ಸಿ ಟಿವಿ ಕ್ಯಾಮರಾ ಹಾಕಿದ್ದು ಇವ್ರು ಸರಿ ಇಲ್ಲ ಬೇರೆಯವರು ಸರಿ ಇಲ್ಲ ಅಂತ ಹೇಳಿಬಿಟ್ಟು ಹಾಕಿ ಹಾಕ್ಸಿರೋದ್ ನಮ್ಮಪ್ಪಾ.
ನೀವ್ ಒಪ್ಪ್ಯ್ ನಿನ್ ಮೇಲೆ ನನ್
ಹಾ ಆತರ ಅರ್ಥ ಆಯ್ತಾ.
ಅಲ್ಲ ಅ ರೀ ಏನು ರಿದೀರಾ ನೋಡಿ ನೀವು ಅದ್ ಬಾಕ್ಸ್ರ ಕಟ್ ಮಾಡ್ಬಿಟ್ಟ್ ಒಳಗಿಂದಿಲ್ಲೆ ತಿನ್ಬಿಟ್ಟ್ ಹಂಗೆ ಮುಚ್ಚಾಕಿದ್ರಂತೆ.
ಹ ಏ ಯಾವ್ದು ಒಟ್ಟಿನಲ್ಲಿ ಅವಾಗ ಹಂಗಿತ್ತು ಮರಾಯ.
ಏಯ್ ನಾನು ಇವೆಲ್ಲಾ ರೀಲ್ಸಲ್ಲಿ ನೋಡ್ತಿದ್ದೆ. ನೋಡದ್ರೆ ರೀಲ್ಸಲ್ಲಿ ನೋಡ್ತಿದ್ದೆ ನಾವೇ ನಾನ್ ಇ
ಹಾ ಅದೇ ರೀಲ್ಸಲ್ಲಿ ನಮ್ಮ ನೋಡಿನ ರೀಲ್ಸ್ ಮಾಡಿರೋದ್ಕಂಡ್ರಿ ಅವ್ರು.
ಏ ಹೌದೌದು ನಿಮ್ದ ನಿಮ್ಮನ್ನೇ ಇನ್ಸ್ಪೈರ್ ಆಗಿ ತಗೊಂಡಿರ್ತಾರೆ ಅವ್ರು.
ಹಾ
ಇಂತ ಖತರ್ನಾಕ್ ಇದೀರಲ್ಲ ನೀವು.
ಮತ್ತೆ ಇನ್ನ ಏನಾಗಿದ್ ಗೊತ್ತಾ ಇವರು ಇದು ನಮ್ ಹೊಲಕ್ ಪಕ್ಕಾನೆ ಒಂದು ರೋಡ್ ಇದೆ.
ಹಾ ಹಾ
ಅದು ಸೀದಾ ಹೈವೇನ ಇದೆ.
ಹಾ
ಆ ರೋಡು ಕೆಲೊಬ್ರು ಹೋಗ್ತಿರ್ತಾರೆ ಬರ್ತಿರ್ತಾರೆ ಅದ್ರಾಗಿಂದ ಯಾರೋ ಒಂದ ನ ಇಬ್ಳರ್ ಮೂವರು ನೋಡಿದ್ದಾರೆ ಕಲಂಗ್ರಿ ಹಣ್ಣು.
ಹಾ ಹಾ ಹಾ
ಹ ನಮ್ಮನ್ನು ನೋಡಿಲ್ಲ.
ಹಾ
ಆ ನಾವ್ ಈ ಕಡೆ ಸೈಡಲ್ಲಿ ಕುೂತ್ಕೊಂಡಿದ್ವಿ ಏನ್ ಮಾಡಿದ್ದಾರೆ? ಕತ್ಕೋಂಡ್ ಕಿತ್ತ್ಕೊಂಬಿಟ್ಟಿದ್ದಾರೆ. ಹಾ ಕಿತ್ಕೊಂಡ್ಬಿಟ್ಟಿದ್ದಾರೆ ಒಂದು ನಾಲ್ಕೆನೋ ಕಿತ್ಕೊಂಡಿದ್ದಾರೆ ನಾನ್ ನಾವು ಮತ್ತೆ ತಮ್ಮಂದ್ರು ಓಡೋದ್ವಿ ಅಣ ಏನ್ ಅಣ ಏನ್ ಮಾಡ್ತಾದೀರಣ್ಣ ಏನಣ್ಣ ಯಾರ್ಗೂ ಗೊತ್ತಾಗ್ಲಿಲ್ಲ ಕಿತ್ಕೊತಾ ಇದ್ದೀರಾ? ನಾಮಪ್ಪನ್ ಕರಿತೀನ ತಡಿ ಅಣ ಅಂತ ಎಷ್ಟೇ ಹೇಳ್ದವಿ ನೋಡೋ.
ಹಾ
ಅವರು ಎದರ್ಕೊಂಡು ಒಂದು ನೂರು ಇನ್ನೂರು ಹಂಗ ಕೊಟ್ಕಳ್ಸ್ಬಿಟ್ರು. ನಾವು ಬಾಯಿ ಮುಚ್ಕೊಂಡ್ಬಿಟ್ವಿ.
ಯೊಪ್ಪ ಏ ಏನ್ ಭ್ರಷ್ಟ ಅಧಿಕಾರಿಗಳಿದ್ದೀರಿ. ನೀವು ಬ್ರಷ್ ಷ್ಟ ಮಕ್ಕಳು ನೀವು ನಿಷ್ಠಾವಂತ ತಂದೆಯ ಭ್ರಷ್ಟ ಮಕ್ಕಳು ನೀವು.
ಏಯ್ ಹಂಗಲ್ಲ ಅವ್ರು ಈಗ್ ಗೊತ್ತಾಗ್ಲಿ ಕಿತ್ಕೊಂಬಿಟ್ರಲ್ಲ ಅಲ್ಲ ನಾಮ್ ಅಪ್ಪನ್ ಹೇಳ್ತ ತಡೀರೀ ಅಂತ ಹೇಳಿದ್ ಅಷ್ಟೇ ನಾವು ಆಮೇಲೆ ಏ ಇಲ್ಲ ಇಲ್ಲ ಅದು ನೀನ್ ನೋಡ್ಲಿಲ್ಲ ಇಲ್ಲಾದ್ರೆ ನಾವು ಕೇಳ್ಕೊಂಡ್ಹೋಗ್ ಕಿತ್ಕೊತಿಂದ್ವಿ.
ಹ್ಮ್
ಹ ಅಂತೇಳಿ ಆಮೇಲೆ ಸರಿ ಒಂದಕ್ಕೆ ಎಷ್ಟಪ್ಪಾ ಅಂತ ಹೇಳಿದ್ರು ಒಂದಕ್ಕೆ ಆ ಒಂದಕ್ಕೆ ಒಂದ್ ಎಂಬತ್ತು ಎಂಬತ್ ಅನ್ಲಿಲ್ಲ ಒಂದ್ ಇಪ್ಪತ್ ಮೂವತ್ ರೂಪಾಯಿ ಇದೆರೀ ಅಂಕ ತೇಳಿದ್ವಿ.
ಹಾ
ಹೌದಾ ಏ ಇಪ್ಪತ್ತು ರೂಪಾಯಿ ಅಷ್ಟು ಅನಾ ತಗೋಳ ಒಂದು ಒಂದಂದು ಕೈ ಹೊತ್ತು ತಗೊಂಬಡು ನಾಕ್ ತಗೊಂಡಿದ್ದೀವಿ ನೋಡು ಹಾ ಇನ್ನೂರುೂ ಹ ಇನ್ನೂರು ರೂಪಾಯಿ ಐವತ್ತೈ್ ರೂಪಾಯ ಐವತ್ತು ರೂಪಾಯ ಒಂದ್ ಐವತ್ತು ರೂಪಾಯ ಒಂದ ಅಂದ್ರೆ ನಾಕ್ ತಗೊಂಡಿದ್ರು
ಹಾ
ಹಂಗಾಗಿ ಎರಡ್ ನೂರು ರೂಪಾಯಿ ಕೊಟ್ಟು ಕಳ್ಸಕ್ಕೆ
ಇನ್ನೂರು ರೂಪಾಯಿ ಕೊಟ್ಬಿಟ್ಟ ಹೋಗ್ಬಿಟ್ರ ನೀವ್ ಅದ ತಿನ್ಕೊಂಡ್ ಬಿಟ್ರಿ
ಹ್ಮ ಮತ್ತೆ ಬಿಡ್ತಾರೆೇ ನೀ ಎರಡುೂರು ರೂಪಾಯಿ ಯಾವನ್ರು ಅದ ಬಿಟ್ಟ ಬಿ ಕೊಟ್ಟಿರೋದೇ ಯಾವನಾದ್ರು ಬಿಟ್ಟ ಕೊಡ್ತಾನೇ
ಅಪ್ಪಗೆ ಹೇಳಿಳೇನು
ಹ ನಾ ಅಪ್ಪನಿಗೆ ಹೇಳಿದ್ವಿ ಆಮೇಲೆ ಅವ್ರಿಗೆ ಒಂದ ನೂರು ರೂಪಾಯಿ ಕೊಟ್ಟವಿ ನಾವು ಒಂದ ನೂರು ರೂಪಾಯಿ ಇಸ್ಕೊಂಡ್ವಿ ಅಷ್ಟೇ
ಸರಿ ಆಯ್ತು ಯವರಾಜ್ ಅವ್ರೆ
ಹಾ ಸರಿ ತೊಳಿ
ಬಾಯ್
ಪಾಯ